ಅರಾಮ.
ಆರಾಮ್ ನೀವು?
ಹ್ಮ್ ನಾವು ಆರಾಮಿದ್ದೀವಿ ಮನೇಲೆಲ್ಲಾ ಚೆನ್ನಾಗಿದ್ದಾರ
ಹ ಎಲ್ರು ಚೆನ್ನಾಗಿದ್ದಾರೆ ನಿಮ್ ಮನೇಲಿ?
ನಮ್ಮನೆಯಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ
ಕುತರಾ
ಹೌದು ಏನ್ ಮಾಡ್ತ್
ಏನು ಇಲ್ಲ ಆರಾಮಾ ಸುಮ್ಮನೆ ಕೊಂ ಿದ್ದ
ಹೌದಾ
ಹೌದು.
ಹ್ಮ್ ಏನು ಕೆಲ್ಸ ಇಲ್ವಾ?
ಎಲ್ಲಾ ಕೆಲ್ ಸಾ ಅವಾಗೆ ಮುಗ್ ಮುಕ್ಸಿದಿನ ಅಡ್ಗೆ ಮಾಡ್ಬೇಕು, ಆಮೇಲ್ ಮಾಡ್ತೀನಿ ನಮ್ಮಪ್ಪಾಜಿ ಬರೋದು ಲೇಟಾ.
ಹೌದಾ ಹೂ ಹೌದ
ಮಾಡ್ಬೇಕು ಹೌದು
ಹ್ಮ್ ಮತ್ತೇನ್ ಸಮಾಚಾರ
ಹೌದ
ಹೌದು ಅದು ಒಂದ್ ವಾರ ಮಾಡ್ತಾರೆ
ಯಾವ್ ಜಾತ್ರೆ
ನಮ್ಮೂರ್ ಅದು ನಮ್ ಹೆ ಐದ್ ವರ್ಷಕ್ಕೆ ಒಂದ್ ಸರಿ ಅಷ್ಟೇ ಬರುತ್ತೆ ಅದು ಜಾತ್ರೆ ಹೌದು ಅದುನ್ನ ನಾವು ಒಂದು ವಾರ್ ಮಾಡ್ತೀವಿ ಹಬ್ಬಾ
ಹೌದಾ ಒಂದ್ ವಾರದ್ವರ್ಗೂ ಹಬ್ಬ ಮಾಡ್ತಾರ ಯಾರಾದ್ರು?
ಹೌದು ನಾವ್ ಮಾಡ್ತೀವಲ್ವಾ
ನಾವ್ ಮಾಡಲ್ಲ ಗೊತ್ತಾ ಒಂದ್ಿನ ಎರಡ್ ದಿನ ಹಬ್ಬ ಮಾಡ್ತಾರ ಒಂದ್ ವಾರದವರೆಗೆ ಯಾರ ಹಬ್ಬ ಮಾಡ್ತಾರೆ
ನಾವವು್ ಮಾಡ್ತೀವಿ
ಹ ಹೆಂಗ ಹೆಂಗ್ ಮಾಡ್ತೀರಾ
ನಾವು ಮೊದ್ನೇ ದಿನ ಏನ್ ಮಾಡ್ತೀವಿ ಅಂತಂದ್ರೆ ರೊಟ್ಟಿ ಮಾಡ್ತೀವಿ ನಾವು ಮೊದ್ ಇಡ್ಲೇ ದಿನ ಹೌದು ನಾವು್ ಅಂದ್ರೆ ಒಂದ ದಿನ ಪೂರಾ ಬೆಳಗ್ಗೆಯಿಂದ ಸಂಜೆವರೆಗೂ ರೊಟ್ಟಿ ಮಾಡ್ತೀವಿ ಆಮೇಲೆ ಎರಡನೇ ದಿನ ನಾವು ಗುಡಿ ಎಲ್ಲಾ ತೊಳಿತೀವಿ
ಹೌದಾ
ಹ ತೊಳಿಬೇಕಾದ್ರೆ ನಾವು ಎರಡನೇ ದಿನದಲ್ಲಿ ಎಲ್ಲ ಮನೆ ಇದು ಊರ್ ಬಿಟ್ಟು ಹೊರಗಡೆ ಇರ್ಬೇಕು
ಹೌದಾ
ಅದ್ ಅಲ್ಲಿ ಎರಡು ದಿನ ನಾವ್ ಹೊರಗಡೆನೆೇ ಇರ್ಬೇಕು
ಹೌದಾ ಯಾಕಂಗೆ
ಯಾಕಂತಂದ್ರೆ ನಾವೆಲ್ಲಾ ಹೊರಗೆ ಹೋದಾಗ ಅಂದ್ರೆ ಅಲ್ಲಿ ಒಂದು ಕುರಿ ಆಗಿರ್ಬೋದು ಮೇಕೆ ಯಾವ್ದು ಒಳಗ ಹೊರಗೆ ಊರೊಳಗೆ ಇರಬಾರ್ದು
ಹೌದು
ಹೌದು ಹೊರಗಡೆ ಇರ್ಬದು ಬೇಕು ಯಾಕಂತ ಅಂದ್ರೆ ಅದನ್ನ ಊರ್ನೆಲ್ಲಾ ಶುದ್ಧ ಮಾಡ್ತಾರೆ
ಹೌದಾ
ಗೆ ಮತ್ತೆ ಅ ಇದು ಇದು ಮಾಡ್ಬಿಟ್ಟು ಒಳ ಕರ್ಕೋಬೇಕಲ್ವಾ
ಹೌದೌದು
ಹ ಗರ್ಬ ಗುಡಿ ಎಲ್ಲ ಕರ್ಕೋಬೇಕಲ್ಲಾ ಹಾಗಾಗಿ ನಾವು ನ್ನ ನೀಟಾಗಿ ಎಲ್ಲಾ ಮಾಡ್ತಾರೆ ಅದ್ರದನ್ನ ಎಲ್ಲಾ
ದೇವ್ರ ನೋಡಕ್ ಕರ್ಕೊಂಬಂತ ಊರೆಲ್ಲಾ ದೇವಸ್ಥಾನ ಎಲ್ಲ ತೊಳಿತ ಹತೀರಾ
ದು ಆಮೇಲೆ ಎಲ್ಲ ಊರ್ ಸುತ್ತಾನೂ ಅದು ಅನ್ನ ಮತ್ತೆ ನೀರು ಆತರ ಎಲ್ಲಾ ಹಾಕೊಂಡು ಊರ್ ಸುತ್ತ ಅದನೆಲ್ಲಾ ಸೆರ್ಗ ಅಂತ ಹೊಡಿತಾರ ಗೊತ್ತಾ
ಹೌದು
ಹ ಹ ಆ ತರ ಸರ್ಗ ಹೊಡಿತಾರೆ ಯಾಕ ಸರ್ಗ ಹೊಡಿತಾರೆ ಅಂತಂದ್ರೆ ಊರ್ ಊರೆಲ್ಲಾ ಸ್ವಚ್ಛ ಮಾಡೋಕೆ
ಹೌದಾ ಇದು ನಮಗ್ ಗೊತ್ತೇ ಇರ್ಲಿಲ್ಲ ನೀನ್ ಎಲ್ದಾಗ ಗೊತ್ತಾಗಿದೆ ನಿಮಗೆ
ಹೌದಾ ಅದು ನಾವು ಯಾಕ ಮಾಡ್ತೀವಿ ಅಂತಂದ್ರೆ ಯಾವ್ದು ದೃಷ್ಟಿ ನಮ್ಮ್ ಊರ್ ಮೇಲೆ ಬೀಳ್ಬಾರ್ದದು ನಮ್ಮ್ ಊರ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಮತ್ತೆ ನಮ್ ದೇವಿ ಮೇಲೆ ಯಾವ್ದ ಕಣ್ ಬೀಳ್ಬಾರ್ದು ಅಂತ ನಾವಮಾಡ್ತೀವಿ ಹೌದು ನಾವು ನಾವ್ ಊರ್ ಹೊರಗಡೆ ಇರ್ತವಲ್ಲಾ ಅಲ್ಲಿ ಎಲ್ಲಾ ತಾಡ್ಪಲ್ಲು ಎಲ್ಲಾ ಹಾಕೊಂಡು ಮನೆ ತರ ಮಾಡ್ಕೋತೀವಿ ಹೌದು ಈಗ ರೊಟ್ಟಿ ಟೀ ಅವೆಲ್ಲಾ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿ ಹೋಗಿಂದೆ ಅದು ಅದೇ ಊಟ ಮಾಡ್ತೀವಿ ನಾವು
ಹೌದ ಅಲ್ಲ ಏನ್ ಅಡ್ಗೆ ಮಾಡಲ್ವ ನೀವು್ ಹ ಇಲ್ಲೇ ಮಾಡಿರ ಅಡ್ಗೇನ ಅಲ್ಲೇ ತಿಂತೀರಾ ಎರಡು ದಿನವರಗು
ಹೌದು ಅದು ರೊಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಒಣಗ್ಸಿರ್ತವಿ ಇಲವಲ್ವಾ ರೊಟ್ಟಿ ಮಾಡಿ
ಮತ್ತೆ ಪಲ್ಯ ಏನ್ ಮಾಡ್ಕೊಂಡ್ ಹೋಗ
ಅಂದ್ರೆ ಈಗ ಕಡಲೆ ಪುಡಿ ಈ ತರ ಉ ಪಿಂಕ್ ಇತರ ಮಾಡ್ಕೋತೀವಿ ಹೌದು ಎರಡು ದಿನ ಆರಾಮ್ಸೆ ಅದನ್ನ ಸೇವ ಸೇವನೆ ಮಾಡ್ಬೋದಲ್ವಾ
ಹೌದೌದು ತಿನ್ಬೋದು
ಹ್ಮ ಅದ್ನ್ನೇ ನಾವು ತಿನ್
ಊಟದ ತರ ಅದನ್ನ ಮಾಡ್ಕೊಂತ ತಿಂತಿರಾ ನೀವು
ಹೌದೌದು ನಾವ್ ಅದು ಪಟ್ನೆ ದಿನ ಮಾಡ್ಕೋತಿವಲ್ಲಾ ಅದಕ್ಕೋಸ್ಕರನೇ ಮಾಡ್ಕೊಂಡಿರ್ತೀವಿ ಅದನ್ನ
ಹೌದಾ ಆಮೇಲೆ ಆಮೇಲೆ ಇನ್ನೇನ್ ಮಾಡ್ತರ ಒಂದ್ ವಾರ ಮಾಡ್ತೀನಿ ಅಂದ್ರಿ
ಹೌದು ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಾವ್ ಮತ್ತೆ ಊರೊಳಗೆ ಅದೆಲ್ಲ ಶುದ್ಧ ಮಾಡಿಂದೆ ಊರೊಳಗ್ ಬರ್ತೀವಿ
ಹೌದಾ ಆಮೇಲೆ
ಊರೊಳಗ್ ಬಂದಾಗ ನಮ್ಗ್ ಬಂಧುಗಳು ಅವ್ರನೆೆಲ್ಲಾ ಕರಸ್ತೀವಿ ಬೀಗರನ ಅವ್ರನೆಲ್ಲಾ
ಹೌದಾ ಅವರು ಬರ್ತಾರಾ
ದು ಎಲ್ಲರನ್ನುೂ ಕರಿಸ್ತೀವಿ ಅಲ್ಲಿವರೆಗೂ ಅವ್ರು ಯಾರು ಬರೋವಾಗಿಲ್ಲ ಅಂದ್ರೆ ಗುಡಿ ಎಲ್ಲ ಸ್ವಚ್ಛತೆ ಮಾಡೋವರ್ಗುನು ಯಾರು ಬರೋಹಾಗಿಲ್ಲ ಹೌದು. ಬಂದ್ ಆಗಿಂದೆ ನಾವವು ಎಲ್ಲರೂ ಊರೊಳಗ್ ಬರ್ತೀವಿ ಬಂದ್ ಆಗಿಂದೆ. ಆ ಸಿಹಿ ತಿಂಡಿಗಳನ್ನು ಮಾಡ ತರವತ್ತು.
ಹೌದಾ ಏನ್ ಏನ್ ಮಾಡ್ತೀರಿ ನೀವ್ ಮನೇಲಿ ನೀವು.
ಪಾಯಸ ಮಾಡ್ತೀವಿ. ಹೆಸರು ಹೆಸರುಬಳೆ ಪಾಯಸ ಮಾಡ್ತೀವಿ ಮತ್ತೆ ಹೋಳ್ಗೆ ಮಾಡ್ತೀವಿ, ಹೌದು. ಅದೆ ಎಲ್ಲಾ ಮಾಡ್ತೀವಿ ಸಿಹಿ ತಿಂಡಿಗಳು. ಆಮೇಲೆ ಇನ್ನೊಂದು. ಏನ್ ವಿಶೇಷತೆ ಅಂತಂದ್ರೆ ನಮ್ ಬಂಧುಗಳು ಅಥವಾ ಅವರೆೆಲ್ಲಾ ಬಂದಿರ್ತಾರಲ್ಲ.
ಹೌದು ಬರ್ತಾರೆ ಎಲ್ರುೂ ಆಮೇಲೆ
ನಮ್ದು ಜಾತ್ರೆ ಮುಗ್ದು ಮುಗಿಯವರೆಗೂ ಅವರು ಊರಿಗೆ ಹೋಗ
ನಿಮ್ ಜಾತ್ರೆ ಮುಗಿಯವರೆಗು ಅವರು ಅವ್ರ ಊರಿಗೆ ಹೋಗಂಗಿಲ್ಲ.
ಹೌದು ಒಂದ್ಸರಿ ಬಂದಿದ್ದಾರೆ ಅಂದಾಗ ಜಾತ್ರೆಗೆ ಅದು ಜಾತ್ರೆ ಮುಗಿಯವರೆಗೂ ಅವರು ಅವ್ರ ಅವರೂರಿಗೆ ಹೋಗಂಗಿಲ್ಲ ಹೌದು.
ಮೊದ್ಲೇ ನಾವ್ ಹೇಳಿ ಬಿಟರ್ತೀವಿ. ಐದ್ ದಿನದವರೆಗೂ ಇರ್ಲೇಬೇಕು ಇಲ್ಲಿದ್ರೆ. ನಮ ದೇವ್ರು ಬಹಳ ತುಂಬಾ ಶಕ್ತಿವಂತು ಆತರ ಎಲ್ಲ ಅದು ಆತರ ಪಾಲನೆ ಮಾಡ್ಲೇಬೇಕು.
ಯಾವಾಗಿಂದನೂ ಇದೇ ಪಾಲನೆ ಮಾಡ್ತಿದ್ದೀರಾ ನೀವು.
ಹೌದೌದು ನಮ್ ತಾತ ಮುತ್ತಜ್ಜ ಅವ್ರೆಲ್ಲಾರೂ, ಮಾಡಿರುವಂತ ನಿಯಮಗಳು ಇವು ಅವನ್ನ ನಾವು ಇವಾಗ ತಗೊಂಡು ಮುಂದೆ ಹೋಗ್ ಇದ್ದೀವಿ.
ನಮ್ಮ್ ಊರಲ್ಲೂ ಇದೇ ತರ ಜಾತ್ರೆ ಮಾಡ್ತಾರೆ ಆದ್ರ ಐದ್ ದಿನದವರ್ಗು ಮಾಡಲ್ಲ. ಎರಡು ದಿನ ಇಲ್ಲ ಮೂರು ದಿನ ಅಷ್ಟೆ.
ಹೌದು.
ನಿಮ ತರ ಹತ್ತು ದಿನವರೆಗೂ ಈಗ ಹಬ್ಬ ಮಾಡ್ಬಿಟ್ರೆ ನಮ್ಮ್ ಮನೇಲಿ ತುಂಬಾ ಜನ ಬಂದ್ಬಿಡ್ತಾರೆ ನನಗಂತ ತುಂಬಾ ಖುಷಿ ಆಗ್ತೈತಿ. ಅಷ್ಟೊಂದ ಜನ ಬರೋದು. ಇದೇ ಇಲ್ಲ ಗೊತ್ತ ಈಗ ಇಬ್ರು ಮೂವರ ಅಷ್ಟ ಬಂದು ಹಂಗೆ ಊಟ ಮಾಡ್ಕೊಂಡ್ ಹಂಗೆ ಹೋಗ್ಬಿಡ್ತಾರೆ ಯಾರು ಇಲ್ಲಿ ಇರೋದೇ ಇಲ್ಲ ನಮ್ ಜೊತೆ ಆಟ ಆಡಕ್ಕೆ. ಇದೆಲ್ಲ ಮಾತಾಡಕ್ಕೂ ಇರಲ್ಲ.
ಹೌದಾ
ತುಂಬಾ
ಅದೃಷ್ಟವಂತ್ರತ್ರ ಹೌದೌದು ನೀವು ಬನ್ನಿ ನಮ ನಮ ನಮ್ಮ ಜಾತ್ರೆಯಲ್ಲಿ ತುಂಬಾ ಜನ ಬಂದಿರ್ತಾರೆ ನೀವು ಅಲ್ಲಿ ಬಂದ್ರೆ ನಿಮ್ಗೂ ಖುಷಿ ಆಗುತ್ತೆ
ನಿಮ್ ಜಾತ್ರೆಗ್ ಬಂದ್ರೆ ಒಂಂತರ ನಮ್ ಜಾತ್ರೆ ನಮ್ಮೂಊರಲ್ಲಿ ನಮ್ ಜಾತ್ರೆಯಲ್ಲಿ ನಮ್ ಸಂಬಂಧಿಕರೆಲ್ಲ ಬಂದ್ರೆ ಚೆನ್ನಾಗಿರುತ್ತಲ್ವಾ ನಿಮ್ಮ್ರಿಗೂ ಬರ್ತೀವಿ ನಮ್ಮ್ ಮನೇಲಿ ಬಂದ್ರೆ ಚೆನ್ನಾಗಿರುತ್ತೆ ತಾನೆ ನಮ್ ನಮ್ ರಿ ನಿಸ್ಮ್ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡಪ್ಪ ದಪ್ಪ ಯಲ್ಲರು ಬೇಂದ್ರೆ ಅವರ ಜೊತೆ ಆಟ್ಟಾವಾಡಬಹುದು, ಮಾತೋಡಬಹುದು ಜೊತೆಗ ಕೂತ್ಕೊಬೋದು ಎಲ್ರು ಅಡುಗೆ ಮಾಡಬಹುದು, ತಿಂಬೋದು, ದೇವಸ್ಥಾನದಳಕ್ಕೆ ಹೋಗಬಹುದು ಅಲ್ಲವಾ.
ಹೌದು, ಹೌದು ಈ ತರ ಎಲ್ಲ ಮಾಡ ಜಾತ್ರೆಯಲ್ಲೆಲ್ಲ ಚಿಂತನೆ ಮ್ತ ಇದು ಮಾಡ್ತಾರೆ, ಏನು ಅದು? ತೇರು ಎಳಿಯ್ತಾರೆ. ಆ ತೇರು ಕೂಡ ಎಳಿ ತೇರಿಗೆ ನಾವು ಬಾಳೆಹಣ್ಣು ಣ್ಣೂ ಬಾಲೆನಾಕ್ಪಿಕಂತ ನಾವೆಲ್ಲ ಬಾಲೆನೆಲ್ಲ ತಗೊತ್ತಿವಿ
ಎಲ್ಲಾ ಮಾಡ್ತೀರಲ್ಲಾ ನೀವು?
ಹೌದು, ನಾವ್ ತೇರು ಎಳಿಬೇಕಾದ್ರೆ ದೂರ ದೂರ ನಿಂತಿರ್ತೀವಿ. ಯಾಕಂದ್ರೇ ಅದು ತೇರು ಎಳಿಬೇಕಾದ್ರೆ ಜನ ದೂಪ್ತ ಇರ್ತಾರೆ ತುಂಬ. ಅದು ಕ್ಕೋಸ್ಕರ ನಾವು ದೂರ ನಿಂತ್ ಅವಾಗ ಅಲ್ಲಿ ನಂಹಾ ನಮ್ಮ ಅಣ್ಣ ಆಗಿರಬಹುದು, ನಮ್ಮ ಸಹೋದರಿಯರಾಗಿರ್ಬೋದು ರ್ಬೋದು.. ನಾನ್ ಸ ಸ್ನೇಹಿರ್ತು ಎಲ್ಲರೂ ಹೋಗಿರ್
ನಿಮ್ ಸಹೋದರಿ ನಿಮ್ ಅಕ್ಕ ತಂಗಿ ಎಲ್ಲಾ ಜೊತೆ ಹೋಗುತ್ತೀರಾ ನಾವು ಒಬ್ಬೊಬ್ರೆ ಇದೀವಿ ಅವರ ನಾವ್ ಕಾರಡ್ರೆ ಅವ್ರ ಬರಲ್ಲ ನಾವ್ ಹೋಗಲ್ಲ ಅದಕ್ಕೆ ಮನೇಲೆ ಇಡ್ಬಿಡ್ತೀವಿ ಎಲ್ಲಿಗೂ ಹೌದು ನೀವು ಬನ್ನಿ ನಾವಿಬ್ರೂ ಜೊತೆಗ್ ತೆಗೋಣ
ಓ ಆಯಿತು ಸರಿ ಹೋಗಣ ಬಿಡಿ ಅದರಲ್ಲೇನಿದೆ
ಹಾ ಬರ್ತೀರಲ್ವಾ
ಟಿನಿ ಬರ್ತಿನಿ ಆಮೇಲೆ ಸಂಜೆ ತೆರಗಿದ್ದಾಗ ಈ ಚೆನ್ನಾಗ್ ಊಟ ಮಾಡ್ಕೊಂಡು ನಾವು ಜಾತ್ರೆ ಒಳಗ ಹೋಗ್ತಿೀವಿ
ಹೌದಾ ತುಂಬಾ ಜಾತ್ರೆ ಬಂದಿರುತ್ತಾ ನಿಮ್ ಊರಲ್ಲಿ
ತುಂಬಾ ಜಾತ್ರೆ ಬಂದಿರುತ್ತೆ ಈಗ ಏನಾದ್ರು ಆಟ ಆಡ್ತಿೀವಲ್ಲ ಕುದುರೆ ಮೇಲೆ ಕುೂತ್ಕೊಂಡು ಆಟ ಆಡೋದಾಗಿರ್ಬೋದು
ರಟವಲ್ಲಿ ಎಂತಾರಲ್ಲ ಅದಾ
ಆ ತರದ್ದೆಲ್ಲಾ ಬಂದಿರುತ್ತೆ ಅದ್ರ ಮೇಲೆಲ್ಲಾ ಆಟ ಆಡ್ತೀವಿ ನಾವು
ಹೌದಾ ಹ್ಮ ನಮ್ಮ್ಊರಲ್ಲಿ ಅಷ್ಟು ಬರದೇ ಇಲ್ಲ
ಹೌದಾ
ಹೌದು
ಬಂದಿರುತ್ತೆ ಮತ್ತೆ ಎಲ್ಲಾ ಜನಗಳೆಲ್ಲಾ ಜಾಸ್ತಿ ಜನ ಬಂದಿರ್ತಾರಲ್ವಾ
ಹೌದಾ
ಹ್ಮ್ ಬಹಳ ತರದ್ದು ನಾನಾ ರೀತಿಯಾದಂತ ಆಟ ಆಟದ್ದು ಎಲ್ಲಾ ತರದ್ದು ಇಟ್ಟಿರ್ತಾರೆ ಅವರು
ಹ್ಮ್ ಗೊಂಬೆ ಎಲ್ಲ ಟ್ಯಾಕ್ಟ್ರಿ ಲಾರಿ ಇವನೆಲ್ಲಾ ಇಟ್ಟಿರ್ತಾರಲ್ಲ ಬೊಂಬೆಗಳನ್ ತುಂಬಾ
ತಾರೆ ಎಲ್ಲ ಇ ಟ್ಟಿರ್ತಾರೆ ಅದೆಲ್ಲ ಎಷ್ಟ ನಾವೆಲ್ಲಾ ಬಳೆ ಹಾಕ್ಸ್ಕೋತೀವಿ
ಹೌದಾ
ಹಾ ಮತ್ತೆ ಪಿ ಪಿ ಎಲ್ಲಾ ತಗೋತೀವಿ ಹೌದು ಹೌದೌದು ಅದ್ರ ಶಬ್ದ ತುಂಬಾ ಅಂತೆ ಅಂದ್ರೆ ತುಂಬಾ ಶಬ್ದ ಇರುತ್ತೆ ಇನ್ನೊಂದು ಗೊತ್ತ ಸೇಬು ಹಣ್ಣಿನ ಆಕಾರದಲ್ಲಿ ಇರುತ್ತಲ್ಲ ಪಿಪಿ
ಸೇಬ್ಣ ನಾ ಕರ
ಅದು ಹಿಂಗೆ ಕೈಯಲ್ಲಿ ಹಿಂಗೆ ಹೊಡಿತಿರ್ತೀವಲ್ಲ ಅದು ದೂರ ದೂರ ಹೋಗುತ್ತಲ್ವಾ ನಾವ್ ಎಷ್ಟು ಶಕ್ತಿ ಅದ ಕೊಡ್ತ
ಅದ ಹೌದೌದು ಚೆನ್ನಾಗಿರುತ್ತೆ ಒಂದ್ ದಾರ ಕಟ್ಟಿರ್ತಾರೆ ಅದ್ರ ದಾರದಿಂದ ನಾವು ಹೊಡದ್ರೆ ಅಷ್ಟು ಮುಂದೆ ಹೋಗಿ ತೇಬರ್
ಹೌದೌದು ಅದೇ ಅದೇ ಹೌದು ನೀವ್ ಹೇಳ್ತಿರೋದು ಹೇಳ್ತಿದ್ದೀರಲ್ಲಾ ಅದೇ
ಹ ನಾವು ತುಂಬಾ ತಗೊಂಡಿದೀವ ನನ್ ನಮ್ಮೂರ್ ಜಾತ್ರೆಲ್ಲ ಬಂದಿದ್ದ ಅದ ನಾವು ತಗೊಂಡಿದೀವಿ ಹೌದು
ಅವವಾಗೆಲ್ಲ
ನಮ್ಮ ಅಪ್ಪಾಜಿ ನಾವ್ ಕೇಳಿಲ್ಲ ಅಂದ್ರು ನಮ್ಮ ಅಪ್ಪಾಜಿ ತನ್ ಕೊಡೋದು ನಾವೆಲ್ಲ ಆಟಾಡ್ತಿರೋದು ನೋಡಿ ನಮ್ಮ ಅಪ್ಪಜಿ ಕೂಡ ಖುಷಿಯಾಗಿ ನೋಡ್ತಿತ್ತು ನಮ್ಮನೆಲ್ಲಾ ಹೌದು
ಹ ನಾವು ಅದೇ ತರಾನೇ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ಎಲ್ಲಾ ಜಾತ್ರೆ ಎಲ್ಲಾ ಮಾಡ್ತಾ ಇದ್ವಿ
ಹೌದಾ
ಹೌದು ಆಮೇಲೆ ಮತ್ತೆ ಮನೆಗ್ ಬಂದು ಮತ್ತೆ ಒಂದ್ಸರಿ ಊಟ ಮಾಡಿ ಮತ್ತೆ ಮಾತಾಡಿ ಹೌದು ಅವಾಗೆಲ್ಲ ತುಂಬ ಲೇ ಇದು ಅಂದ್ರೆ ಬೇಗ ಮಲ್ಗದೇ ಇಲ್ಲ
ತುಂಬ ಹೊತ್ತು ಎದ್ದಿದ್ದು ರಾತ್
ತುಂಬಾ ತಡವಾಗಿ ಮಲ್ಕೋತಿ ತಿವಿ ನಾವು
ಹೌದಾ ಸಂಬಂಧಿಕರು ಬಂದ್ರೆ ತುಂಬಾ ತಡವಾಗ್ಮೇಲ್ಕಂತ ಹಾ ಸರಿ ಮತ್ತೆ ಒಂದ್ಸಲಿ ಮಾಡಿ ಹ್ಮ್ ಸರಿ
ಹೆಂಗ ತಳ್ಳೋಡೆ ವ